ಹಲೋ
ಹಾಂ
ಆರಾಮ್ ಇದ್ದೀರಾ?
ಆರಾಮದ ನೀವು
ಚೆನ್ನಾಗಿದ್ದೇನಿ ಚೆನ್ನಾಗಿದ್ದನಿ. ಹ್ಮ.
ಹ್ಮ ಪ್ರಧಾನ ಮಂತ್ರಿ ಯಾರಿಗೆ ಇ ಕೊಡ್ತಾರಿ. ಪ್ರಧಾನಮಂತ್ರಿ ಹಲೋ ಹಲೋ ಹಲೋ
ಹಾ ಕೇಳಿಸ್ತದೆ.
ಮಾತಾಡೋದ. ನಾ ನೀ ಮ ದಡ ನನಗ ಕೇಳ್ತಾ ಇಲ್ಲ. ನಿವರತ್ತರಿ ಹಲೋ
ಹಲೋ
ಹಾ
ಮಾತಾಡಿ ಕೇಳಿಸತಿದೆ.
ನನ್ಗ ಕೇಳ್ಬೇಕಲ್ಲ ನೀವು ನೀವು ಮಾತಾಡಿದ್ ನಿಮ ಕೇಳಿದ್ರ ನನ್ಗ್ ಕೇಳ್ಬೇಕಿಲೋ.
ಮತ್ತೆ ನೀವ ಒಂದ್ ಕಡೆ ಬರೀ ನೆಟ್ವರ್ಕ್ ಇರೋ ಹತ್ರ ನಮ್ದು ನೆಟ್ವರ್ಕ್ ಫುಲ್ ಇದೆ.
ನಂದು ಇದೆ.
ಹ್ಮ ಹೌದಾ
ಹ್ಮ ಪ್ರಧಾನ ಮಂತ್ರಿ ಯಾರಿಗೆ ರಾಜ ನಾಮೆಯನ್ನು ಕೊಡುತ್ತಾರೆ.
ಅವಾಗೆ ಏನ್ ಹೇಳಿದ್ದೆ ನಾನು
ಏನ್ ಹೇಳಿ.
ಯಾರಿಗ ಕೊಡ್ತಾನೆ ಅಂತ ಹೇಳಿದೆ ನಾನು ಹೇಳಿದ್ನಲ್ವಾಗ್ಲೇ ಪ್ರೆಸಿಡೆಂಟ್ ಅಂತ
ರಾಷ್ಟ್ರಪತಿಗೆ
ಹ್ಮ.
ರಾಜ್ಯಪಾಲರ ಯಾರಿಗ ಕೊಡ್ತಾರ.
ಪ್ರೆಸಿಡೆಂಟ ಗೆ ರಾಜಪಾಲರು ಅಂದ್ರ ಇಂಗ್ಲಿಷ್ನಾಗ
ಹಾ
ರಾಜ್ಯಪಾಲರು ಅಂದ್ರ ಇಂಗ್ಲೀಷ್ನಾಗ ಏನು.
ಒತ್ತಿಲ್ಲ.
ಹ ನನಗೆ ಮತ್ತ ಕನ್ನಡದಾಗ ನನಗೆ ರಾಜಪಾಲರು ಅಂದ್ರೆ ನಮಗೆ ಗೊತ್ತಿಲ್ಲ ನಿಜವಾಗ್ಲು
ರಾಜ್ಯಪಾಲರ ಅಂತ ಗೊತ್ತಿಲ್ಲ ನನಗ
ಇಲ್ಲ ಇಲ್ಲ. ನಿಮಗ ಗೊತ್ತಿಲ್ವಾ ಮತ್ತೆ ನಿಮ್ ಇಂಗ್ಲಿಷ್ನಾಗ ಮ ನನಗೂ ಗೊತ್ತಿಲ್ಲ ಕನ್ನಡದಲ್ಲಿ
ಉಪ ಮುುಖ್ಯಮಂತ್ರಿ ಯಾರಿಗೆ ಕೊಡತರ್
ಉಪ ಮುಖ್ಯಮಂತ್ರಿ ಅಂದ್ರೆ
ಹ್ಮ.
ವೈಸ್ ಪ್ರಸ್ ವೈಸ್ ಪ್ರೆ ಪ್ರೈಮ್ ಮಿನಿಸ್ಟರ ಚೀಫ್ ಮಿನಿಸ್ಟರ್ ಸಿಎಮ್ಮ ವೈಸ್ ವಯ್ಸ ಸಿಯಮ್ಮನು ಅಂತ ಇರ್ತಾರಾ.
ಹಾ ಉಪ ಮುುಖ್ಯಮಂತ್ರಿ.
ಇವಾಗ ಯಾರಿದ್ದಾರೆ.
ಮೊದ್ಲು ಡಿ ಕೆ ಸಿ ಇದ್ದ ಇವಾಗ ನಿನ್ನೂ ಆಗಿಲ್ಲಲ್ವಾ.
ಹೌದಾ
ಹ್ಮ್
ಅಂದ್ರೆ ಅವರು ಉಪರಾಷ್ಟ್ರಪತಿ ನಮ್ಗೆ ಇನ್ನೂ ಹೇಳಿಲ್ಲ ಅದೆಲ್ಲ ನಮಗೆ ನಿಜವಾಗ್ಲುೂ ಪ್ರಾಮಿಸ್ ಆಗಿ ಹೇಳ್ತಾ ಇದನಿ ನಮ್ಗೆ ಇನ್ನ ಸೆಲೆಬಸ್ ಮಾ ಅಲ್ಲಿದು
ಹ್ಮ್ ಸರಿ ನಾ ಹೇಳ್ಕೊಲ್ಲಾ
ಹ್ಮ್ ಹೇಳಿ
ಯ ಇವಾಗ ಮುಖ್ಯಮಂತ್ರಿ ಇರ್ತಾನಲ್ಲ ಆತ್ನ ಕೆಳಗಡೆ ಇಲ್ರರಿ ವಯ್ಸ್ ಇಲ್ಲ ವಾಯ್ಸ್ ಸಿಯಮ ಆಯ್ತು ಉಳ್ಕ್ಯದ್ರ ಯಾರು ಇರ್ತ ಉಪ ಮುುಖ್ಯಮಂತ್ರಿ ಆಯ್ತು ಯಾರ ಸಚಿವರು ಇರ್ತಾರಲ್ಲ ಉಳ್ದವರು ಶಾಸಕರ ಆಯ್ತ ಎಲ್ರ ಯಾರಾಯ್ತು ಮುಖ್ಯಮಂತ್ರಿಗನೆೇ ಕೊಡ್ತಾರ
ಹ್ಮ್ ಗೊತ್ತಾಯ್ತ ನಂಗೆ ಹ ಪ್ರೆಸಿಡೆಂಟದ್ದು ಎಷ್ಟು ವರ್ಷ ಇರುತ್ತೆ ಅವ್ರ ಟರ್ಮ್ ಅಷ್ಟಿರುತ್ತೆ
ಸಿಕ್ಸ್ ಇಯರ್ಸ್
ಹ
ಸಿಕ್ಸ್ ಇಯರ್ಸ್
ನೋ ನೋ ನ ರಾಂಗ್ ಆನ್ಸರ್
ಫಾಯ ಇಯರ
ಫೈವ್ ಇಯರ್ಸ್ ಇರುತ್ತೆ
ಹಾ ಸ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದು ಎಷ್ಟು ವರ್ಷ ಇರುತ್ತೆ ಆಡಳಿತ ಗ್ರಾಮ ಪಂಚಾಯತ್
ಐದು ವರ್ಷ
ಅಲ್ಲಾ ತಪ್ಪು
ಹ್ಮ್
ತಪ್ಪು
ಹೇಳಿ ಆಯ್ತು ಹೇಳಿ ಹ್ಮ್ ಆಯ್ತ ಆಯ್ತು
ಹೌ ಹ ಇವಾಗ ಪ್ರೆಸಿಡೆಂಟಗೆ ಸ್ಯಾಲರಿ ಎಷ್ಟ ಇರುತ್ತೆ ಪರ್ ಮಂತ್ ಒನ್ ಲ್ಯಾಕ್
ಆಯಸ ಆ ಒಂದ್ ಲಾಕ್ ಇರುತ್ತ ಯಾರಿಗಾದ್ರು ಇವಾಗ ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡೋಗೆ ಒನ್ ಲ್ಯಾಕ್ ಇರುತ್ತೆ ಪ್ರೆಸ್ ಎರಿಂಟಿಗೆ ಒಂದು ಲ್ಯಾಕ್ ಇರುತ್ತಾ ಪರ್ ಮಂತಲ್ಲಿ
ಫೈವ್ ಲ್ಯಾಕ್
ತಲೆ ಉಪಯೋಗಿಸ್ಬೇಕು ಸುಮ್ ಸುಮ್ನೆ ಒನ್ ಲ್ಯಾಕು ಫಿಫ್ಟಿ ತೌಸಂಡ್ ಅನ್ನೋಕ್ ಆಗಲ್ಲ
ಸರಿ ಎಷ್ಟೇ ಇರುತ್ತ
ಐದು ಲಕ್ಷ
ಮತ್ತ ನಾನ್ ಅದನ್ನ ಹೇಳಿದ್ನಲ ಫೈವ ಲ್ಯಾಕ್ಸ ಅಂತ
ನೀವು ಒನ್ ಲ್ಯಾಕ್ ಅಂದಿದ್ದು ಫಸ್ಟ್ಗೆ
ತಾನ ಪಾಯಲ್ಲ ಕನ್ನಲ್ಲ
ಯಾವಾಗಂದ್ರರು ನಾನನ್ ಕೇಳಿಲ್ಲ
ಇವಾಗ ಅಂದಲ್ವ ಸುಮ್ ಸುಮ್ ಹೇಳೋದೆಲ್ಲಾ ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಈತರ ಅಂತ ಅಂದ್ರಲ್ಲ
ಹ್ಮ್ ಮತ್ತೆ ಒಂದ ಒನ್ ಲ್ಯಾಕ್ ಅಂದ್ರಲ್ವಾ ನಾನನ್ ಅದಿ
ಅಮ್ಮನ ಪಾಯಲ ಕಂದನ ಆಪ್ಷನ್ ಹೇಳತ ನಮ ಬಿಡ್ಬೇಕು
ಹ್ಮ್ ಹ್ಮ್ ಹ್ಮ್
ಹ್ಮ ಹ್ಮ್
ಹೌದ
ಹೌದು
ಹಾ ಹ್ಹಾ ಓಕೆ.
ಇವಾಗ ರಾಜ್ಯಪಾಲ್ರ ಹೆಸರು ಹೇಳಿ.
ರಾಜ್ಯಪಾಲರು ಅಂದ್ರೆ ನೀವು ಪ್ಲೀಸ್ ನನ್ ಇಂಗ್ಲೀಷ್ನಾಗ ಹೇಳಿ ರಾಜ್ಯಪಾಲರು ಅಂದ್ರೆ ಏನಂತ.
ರಾಜ್ಯಪಾಲರು. ಸರಿ ನಾಳೆ ಹೇಳ್ತೀನಿ.
ಹ್ಮ್ ಹಂಗಾದ್ರೆ ಕೇಳಿ ಕ್ವೆಶ್ಚನ್ ಇವಾಗ ಮತ್ತೆ ಗೂಗಲ್ ನಲ್ಲಿ ಹುಡ್ ಕ್ಕಾಗಲ್ಲ ಅದಕ್ಕೆ ಕೇಳ್ತಾ ಇರೋದು.
ಇವ ಇರಿ ಇರಿ ರಾಜ್ಯಪಾಲರು ಅಂದ್ರೆ ಹೇಳ.
ಹ್ಮ್
ತಡಿ ಇರಿ ರಾ ಜ್ಯಾ ಪಾ ಲ ರು ಹ್ಹ
ಅಮಿತ್ ಶಾ ನ.
ಹಾ
ಅಮಿತ ಶಾ.
ಒಂದ್ ನಿಮಿಷ ಹಂಗೆ ಲೈನ್ದಲ್ಲಿ ಇರಿ.
ಹಾಗೆಲ್ಲ ಆಗಲ್ಲ ಮಾತಾಡ್ತಾ ಇರ್ಬೇಕು ಸುಮ್ ಸುಮ್ನೆ ಅನ್ನೆಸಸರಿ ಏನ್ ನಾಳೆ ಹೇಳಿರಿ ಬಿಡಿ ಮತ್ತ. ಮತ್ತದು ಎಲ್ಲಿಗೂ ಹೋಗಲ್ಲ. ಏ ಗವರ್ನರ್ ಮತ್ತೆ ಗೋವಿ ಮತ್ತೇನೋ ಇದೆ ನಿನ್ನೆ ನ್ಯೂಸ್ ಪೇಪರಲ್ಲಿ ನೋಡ್ದೆ.
ಹಾ ಹೇಳಿ ಗವರ್ನರ್ ಯಾರು.
ಅದೇ ಅಂತಿನಲ್ಲ ಗೋ ಇಟ್ಟ ಒಂಥರಾ ಇದೆ ಅತನ್ಸ ಹ್ಹ್ ಇದೇ ನೋಡ್ತಾ ನೋಡಿ. ಇದ ನಾನು ನಿನ್ನೆ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ದೀನಿ.
ಗೆಹಲೂಟ್ ಅಂತ ಐತೆ ನೋಡು ಲಾಸ್ಟ್
ಅದೇ ಹೇಳಿದ್ನಲ್ವಾ ಅದೇ ಹೇಳಿದ್ದು ನಾನು ಲಾಸ್ಟಿಗೆ ಅದಿದೆ ಅಂತ.
ತಾವರ ಚಂದ ಗೆಹಲೂಕ.
ಹ್ಮ್ ಅದೇ ಅದೇ ನಾ ಲಾಸ್ಟಿಗೆ ಗೋವೆಟ್ಟ ಅಂತ ನಾನು ಹೇಳ್ದೆ.
ಅಲ ಅಷ್ಟೊಂದು ಕೋಪ ಯಾಕ್ ಬರಗತ್ತೆ ನಿನಗೆ.
ಆ
ಅಷ್ಟೊಂದು ಕೋಪ ಯಾಕ ಬರ್ತಾ ಇದೆ.
ಹ್ಮ
ಏನು.
ಅಲ್ಲ ಒಂದ್ ಕ್ವಶನ್ ಕೇಳಲ ಮತ್ತೆ.
ಹ್ಮ್
ಇವಾಗ ಪ್ರೆಸಿಡೆಂಟ್ ಏನಾದ್ರು ಬಿಟ್ಟು ಹೋಗ್ಬಿಟ್ರೆ ಇವ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಏನನ ಬಿಟ್ಟಬಿಟ್ರೆ. ಹಲೋ
ವೈಸ್ ಪ್ರೆಸಿಡೆಂಟ್ ನೋಡ್ತಾರ ಅವರು ಬಿಟ್ರಾ. ಹಲೋ ಹಲೋ
ಪ್ರೆಸಿಡೆಂಟ್ ಬಿಟ್ರೆ ವೈಸ್ ಪ್ರೆಸಿಡೆಂಟ್ ನೋಡ್ತಾರೆ.
ಹ್ಮ
ಇಬ್ರು ಬಿಟ್ರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ.
ಹಾ
ಆತ ನೋಡ್ತಾನೆ. ಇದತ್ ಇದಯತೂಲ್ಲಾ ಅಂತ ಐತಿ ನೋಡಿ ಅತ್ನ ಹೆಸರು ಟೆಂಪ್ರರಿ ಅತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅತ ಇವಾಗ ಇರೋದು ಎಮ್ ಇ ಇತ್ತುಲ್ಲಾ ಅಂತ ಅಂದ್ಬಿಟ್ಟು. ಆ ಒಂದ್ ವೇಳೆ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಯಾರು ಇಬ್ರು ವೇಕೆ ಆಗಿದ್ದರೆ ಅವರು ಟೆಂಪ್ರವರಿ ಆಗಿ ಪ್ರೆಸಿಡೆಂಟ್ ಆಗಿ ಅವರು ಆಳಿವಿಕೆ ಮಾಡ ಅವರು ಕಾ ಕಾರ್ಯನಿರ್ವಹಿಸುತ್ತಾರೆ.
ಏನು ನಾನುಯ ವಾಯ್ಸ್ ಪ್ರೆಸಿಡೆಂಟ್ ನೀಏನು ಪ್ರಶಟ್ ಪಟ್ರಾಂತ
ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅಂತ ಕೇಳಿದೆ ನಾನ್ ನೀವ ಏನಂದ್ರೆ ಯಾಕೆ ಸೋಕೋಪ ಮಾಡ್ಕೊತಿದ್ರ ಅಂತ ಅವ ಜೋರಾಗಿ ಕೇಳಿದ್ರಲ್ವಾ ನಾನು ಅದಕ್ಕೆ ಎಲ್ಲ ಹೊರಗ ಪ್ರೆಸಿಡೆಂಟ್ ಅಂತ ಬಂತು ಬಾಯಲ್ಲಿಪ ಅದಕಿಂತ ಮುಂಚೆ ನಾನು ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಅಂತ ಕೇಳಿರೋದು.
ಹ್ಮ ಹಾ
ಹೇಳಿ
ನಿನ್
ಇವಾಗ ಆ ಇಬ್ರು ಪ್ರೆಸಿಡೆಂಟ್ ಮತ್ ವೈಸ್ ಪ್ರೆಸಿಡೆಂಟ್ ಅವರಿಬ್ರು ಪೋಸ್ಟ್ ವೆೇಕೆಟ್ ಆಗಿದ್ರೆ. ಸೇ
ಅದೇ
ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರಲ್ವಾ ಎಮ್ ಇರತುಲ್ಲಾ ಅವರು ಟೆಂಪ್ರವರಿ ಪ್ರೆಸಿಡೆಂಟಾಗಿ ಕಾರ್ಯನಿರ್ವಹಿಸ್ತಾರಾ.
ಹ್ಮ ಹ್ಮ್
ಹಾ
ನಮ್ಮಲ್ಲಿ ಇವಾಗ ನಮ್ಮಲ್ಲಿ ನಮ್ಮಲ್ಲೇ ಇವಾಗ ನಮ್ಮಲ್ಲಿ ಯ ನೋಡ್ಕಂತಾರ ಮುಖ್ಯಮಂತ್ರಿ ಇಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರು.
ಹ್ಮ್
ಯಾರ್ ನೋಡ್ಕಂತಾರ ಹ್ಮ
ಇನ್ನೊಬತ್ತ ವಯಸ್ಸ ವಯಸ್ಸ ಎಮ್
ಇಲ್ಲ ಅವ್ರು ರಜೆ ಕೊಟ್ರ ಅಷ್ಟೇ ನೋಡ್ ಅವ್ರೇಏನ ಆ ಅನರ ಇದ್ರ ನೋಡ್ಕೊಂತಾರ ಬಟ್ ಇವ್ರು ರಾಜೀನಾಮೆನೇ ಕೊಟ್ರ ಯಾರ್ ನೋಡ್ಕಂತಾರ ನಮ್ಮಲ್ಲಿ ಸಿಎಂನೆೇ ಇಲ್ಲ ನಮ್ಮ ರಾಜ್ಯದಲ್ಲಿ
ಅದ್ರ ಮೇಲೆ ಯಾರು ಇರ್ತಾರ ಅವ್ರ ನೋಡ್
ಯಾರದ ಯಾರ್ ಇರ್ತಾರ
ನಾನಗ ಗೊತ್ತಿಲ್ಲ ಯಾರು ಇರ್ತಾರ
ಗೌರ್ನರ್ ರಾಜ್ಯಪಾಲ್ರನ್ನಾನ ಹ್ಮ್
ಇದು ನಾನು ಹೇಳಿಲ್ಲ ಅಷ್ಟೇ.
ಹ ಹ ಸೊಳ್ಳೆಗಳ ಇಲ್ಲಾರದ ದೇಶ ಯಾವ್ದ್ ಹೇಳು
ಏನ್ ಗೊತ್ತಾ ಇವಾಗ ಪ್ರೆಸಿಡೆಂಟದ ಐದು ವರ್ಷ ಇರುತ್ತೆ ಅಂದ್ರರಿ. ವೈಸ್ ಪ್ರೆಸಿಡೆಂಟ್ ದ ಎಷ್ಟ ಇರುತ್ತೆ
ಅದೇ ಸೇಮ್ ಫೈವ್ ಇರ್ಸ್
ಹ ಅವ್ರರಿಗೆ ಎಷ್ಟು ಬರುತ್ತೆ ಅಮೌಂಟು
ಟೂ ಅಂಡ ಆಫ್
ಫೋರ್ ಲ್ಯಾಕ್
ಹೌದಾ
ಹ್ಮ್ ಸ್ಯಾಲರಿ ಅವರಿಗೆ ಪರ ಮಂತು ಫೋರ್ ಲ್ಯಾಕ್ ಬರುತ್ತೆ.
ಹ್ಮ ಹಾ ಇವರಿಗೆ ಗ್ರಾಮ ಪಂಚಾಯತ ಸದಸ್ಯರಿಗೆಷ್ಟ ಬರುತ್ತೆ
ಸರಿ ಬಾಯ್ ಗುಡ್ ನೈಟ್
ಓಕೆ ಗುಡ್ ನೈಟ್